ಹಲೋ . ಸುಧಾ . . .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
ಹ್ಮ್ ಆಯ್ತಪ.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
. . . . . . . . . . ವಾ . . . . . ಇಕ ಮೇಡಮ್ ದ ಸೈನ್ ಾಲದೀಿ ಕಸಿದ್ದಿದ್ದ ಈ ಮೇಡಮ ದಗರ ಸೈನ್ ಅಐನಕ ರೆಂಡ ರೋಜ ಕ ರಮ್ಮನ್ನ
ಹ್ಮ್ ಅ ಶನಿವಾರ್ಮ
ಚಲ ಮರ ಎಪ್ಪಡ ತಿದು ನೀರಐಪರಂದ
ಹ್ಮ್ ಹೆಚ್ಚರ್ ಕದಕ್ಕ ಮೊನ್ನೆ ಇಚ್ಚರ್ ಅವದ ಶ ಎಕ್ಕನ ಬಿ ಪಯಂದಟು ಕದಾ ಅಬದಚ ರ ಇಬ್ದಿ್ಾಳನ್ನ ಚಸಕ್ಕೆ ಇಚ್ಚೆಚ್ಚ ನನ್ನ ಕೆಸೆಟ್ಟ ಇ ಬದೇಿಿಯ ಅಪ್ಪು ಇಚ್ಿತಾನ ಅನ್ ಚಪ್ಪ ನಡ
ವೇಡ ನಿಟೆ ಬಾಾಗಂಡ ಬಾಾಗ ಎಂಟರ್ ಜಸ್ದ ಹ ರಾಧಂಟಾವದತ್ರ
ವಚ್ಚಲ್ದಂಟಯಮಗ್ಲಚ್ಚೆದಂಟಮ್ಮ
ಮ ಅ ಆ
ಹ್ಮ್ ಇನ್ಟಿಕ್ಕಪ್ಪೊ ನವವನು ಬಾ
ಇೋ
ಹ್ಮ್ ಹ್ಮ್ ಪ ಅಕ್ಕ ಪನಿ ಪೇಳದಮ್ಮ ಕಪ್ಪಲೋಡ ಕಾಲೇಜ್ ಕೊತ ಬಿಕದಾ ಹ ಹನುಲ ಹ ಪ್ರಶಾಂತಿ ಸ್ವಲ್ಪತದ
ಗಡ ಬಾಸ
ಹ್ಮ
ಈಗ ಕಂಪ್ಯೂಟರ್ ಕೆಡಸಾಲನ್ನ ಚೂಸ್ ನಾನ ಅಡ ಬಾಜ ಹಪ್ತರ್ಸತದ ನಂಗಗಮ ಒಂದ್ ಹೋತ್ರಿ ಕದ ಹ್ಮ ಕಂಪ್ಯೂಟರ್ ವಿಜಯಲಕ್ಷ್ಮಿ ಮೇಡಮು ನೋವು ಅಂದರ್ ಕೋತ್ರಿ ಫೈನ್
ಏ ಬಾ ಚತರ್ಲಕ್ಕ ಬಾ ಸತ್ತ ಚೂಡು ಇಪ್ಪಡ ಎಂತ ಚಸಂದ ಎಮ ಕದಮ್ಮ ಅಪ್ಪಡೇ ಆರು ವೇಲು ಉಂಡೆ
ಅಂತಏಮೇನು್ಸ್ರ ನವು ಮೇಡಮ
ಏ್ ಟ್ಯಾಲಿ ಬೇಸಿಕ್ ಇಂಗ್ಲಿಷ್ ಟೈಪಿಂಗು ಕನ್ನಡ ಟೈಪಿಂಗು ಅನ್ನ ನೆರ್ಪಿಸಾರ
ಟ್ಯಾಲೆಂಟ್ಷ್ಟ
ಏ್ ನೆಡ್ಸ್ಕೋಲ್ಲದ ಮಾಮ್ ಏನ್ ಸರಿಗ ನಡ್ಸ್ಕೋದ ಏಕಲ್ಲ ಪ್ಪ ಯ ಹ್ೇ ಖರ್ು ಮಾಡಮ್ಲ್ಲ ಮ ಮಾಡಿ ಒಳ ಕರ್ಸಂಟೇದೆ ಅನ್ನೆಲ್ಲ ಮಾಮ ಮಮನುೋಕು ಮಾಮನುೋಕೊಂಡುಏಮ್ಯಲ್ಲೋ
ಸ
ಕೋರ್ಸ್ ಮೂನ್ನಲಂದಕದೇ
ಮೂರು ನೆಲ ಮೂರು ನೆಲ ಕ ಆರು ವೇಲು ಕಟ್ಟಿ ನೀ ಸಏಮ ನೇರ್ಚಕೋಲರಾ
ಹ ಹಾ ಏ್ಯಲ ಕದಾ ಅ ಸರಿ ಪಯಲ ಮಾನ್ ಪಯಂಡೇ ಬರ ಮೂನೆಲ್ಲಾನ ಅಬ್ಬ್ರ ಹ ನೆಲಗ ಸರಿಗ್ ಕೋತ್ ಮೇಲೆ ಅ ಆಕಡೋಗ ನೋಡ ನೋಡ ಆ ನೋಡ ನೋಡ ಅನ್ಕೊಂಡಟ ಸರಿಗ ಪಲದುಮ್ಮಾಮ ಮಸಾಲ ಮ ನೆರ್ಸ್ಕೊಂಡಮ್ಮ ಅಡ ಇಕ ಅಪ್ಪು ಆ ನೆರ್ಸಕೇನ್ ಲೆಕ್ಕ ಪರಿಶ ನ್ನ ಉ್ಣಟೆ ಬಾಾಗ ಅಟ್ಲಿ ಈಡರ ಅಂತ ಚ್ ಅತೊಂಡ ಬಾ ನೇರ್ಸ್ಕೊಂಡು ಉಂಟೆ ಮವು ನೇರ್ಸ್ಕೊಂಡ ಇಂಟ ಹಾ ಹ್ಮ್ ಆಡ್ ಕದಾ
ಆ ಬೋತ
ಹ್ಮ್ ಹ್ಮ್ ಮದೆ ಎಂಷಲ್ಲಿ ಎತ್ತ ಮೆ ಹ್ಮ
ಆಮೇಲೆ ವೇಸ್ಟ್ ಆಗ್ದೆ
ಎಮ್ಮಕ್ಕ
ಕಡ ಇಲ್ಲದಾ
ಇಚ್ನಾರ ಸರ್ಟಫಿಕೇಟ್ ಇಚ್ಚಿನಾರ ಉಂಡದಿ ಸರ್ಟಫಿಕೇಟ್ ಸರ್ಟಿಫಿಕೆಟ್ ಉಂದಿ ಅಂತ ಉಂಡದಿ
ಬೇಸಿಕ್ ಟ್ಯಾಲಿ ಬೇಸಿಕ್ ಕೂಡ ನೇರಸ್ಕೊಲೆದ
ಹ್ ಹು ಯದೋ ಬೇಸಿಕ್ ನ್ರಸ್ಕೊದಿ ಬೇಸಿಕ್ ವಸ್ತುದೆಲೆ
ಆ ಕಂ ಶಾಲಿ ಎ ದಾಟ ಕೊದ ಪೊತ್ತಾಲ ಅವನ್ನಿಏ ನೇರ್ಚುಕೊಳ್ಳಿ
ನೆರ್ಸಕನೆ ಮಾವೇಮ ಅಟ್ಲ ಒಸ್ವವೆ ಇಪ್ಪಡೇಮೋ ದಾಂಟ್ಲೇ ಕುರ್ಚುಂನೆಮ ಅಟ್ಲೇ ವಸಾವವೆ ಅಕ್ಕ
ದಾನ್ ಪೈನೆಫೋಕಸ್ ಕುಚುಟೇ ಕೊಂಚಗ ಮುಂದು
ಆ ವಸದಿ ಎಮಟೇ ಇಂಗ್ಲಿಷ್ ಕನ್ನಡ ಟೈಪಿಂಗ್ ಅವೆ ಕೊಂಚಾಮ್ ಪಾಸ್ಟ್ ಲೆದು ಕನ್ನಡ ಟು ಇಂಗ್ಲಿಷ್ ಟೈಪಿಂಗ್ ದಾನೆ
ಚದುವು ತೂನಡಾ ಎಡಿದಮನಿ
ಇದೆ ನೇರ್ಸ್ಕುಂಟೆ ಮೇಲ್ ಕದ ಉರ್ಕೆ ಕಂಪ್ಯೂಟರ್ ಹುಂಟೆ ಮೇಲ್ ಕದಕ್ಕ
ಹಾ ಅಸಲ ಓಕೆ ಅದಿ ಕಮರ್ಸ ಯತರ ನೀವು ಚೇಸಿದ್ದಿ ಆರ್ಟ್ಸ್ ತಿಸ್ಕುನಡ
ಹ್ಮ್ ಎದಕ್ಕೆ ವ್ಯಾಕ್ಸಿನ್ ಕ ಮೇಲೆ ತಂತೆ ಎಲಿದೆ ತಪ್ಪೆಂತ ಇಲ್ಲಿಕ್ಕ ಎಲ್ಲಿ ಕರ್ಸಯಾ ಹ್ಮ್
ಮಾಕಾಳ್ ದಲೆದ ಇಂಕಾ
ಹಾ ಆಕ ವಚ್ಚಿಂದಿ ದನಕೆ ವ್ಯಾಕ್ಸಿನ್ ಕ್ಯೆರಿಯರ್ ಪೈಕಿ ತೇಚ್ಚಿಂದೆ ಈಡೇ ವಾಸ್ತವ ಅಕ್ಕಡಿಕೆ ಹೊಸ್ತವಂಟ ಪೆಂಟ ಎಏಸಿ ಪೆಂಟ ಈ ಇವಿನ ಜಗ್ಗಿ ಕೊಡಸಿ ನ ಅದಕ್ಕೆ ಮಧ್ಯಾಹ್ನ ಬರತ್ವ ಅದಿದಕೆ ಕೈ ಇಲ್ಲಿಗೆ ಕರ್ಸಿ ನೆಂಟದೆ
ಪೇಂಟ ಮಧ್ಯಾಹ್ನ ವಸದಟಾನ
ಹ ವಸ್ ಕದು ಆ ಎಮ ವ್ಯಾಕ್ಸಿನ್ ಕಿ ವ್ಯಾಕ್ಸಿನ್ ಉಂದು ಕದಾ ಆಮಂತನಾ
ಉಂದಾ
ಹ್ಮ್ ಪೆಂಟ ಉಂದು ಕದಾ
ಮಾಂಕಂತ ಲೇದು ಕದಾ
ಏಮ್ಮ ಮುಂದಂತ ಇಲ್ಲಿಗೆ ಕರ್ಸನ ಇಲ್ಲಿ ಬರ್ಕಾರಿ ಇವಾಗಾನೇ ಅಣ್ಣಮ್ಮ
ಹ್ಮ ಹ್ಮ
ಎ ಪೆಂಟೇ ಎಲೆದಕ ನೀನಗೆ
ಹ್ಮ್ ಕಾಸುದ ಸಾಯಂತ್ರಮ್ ನಾ ಕೊಡೋಕ್ ಫೋನ್
ಇತ್ತ ಹಾ ವಾಚಿನವಟ್ಟಕ ದೀಪಕ್ ತೋ ಇಪೊಸ್ಕೊ ವಚಿಂದಿ
ಫೋನ್ ಕೂಡ ಚೇಸಿ ಚೊಪ್ಪುಲೆದು ಚುಡು
ಹ್ಮ್ ಇಪ್ಪುಡು ಇಪೋಸ್ಕೊಡ್ ಇಂಕ ಎನ ಸುಣಟ
ಇಸ್ಕೊಂಡು ಬಯಂಟಿಟೇ ಕಸುದಾ ಸಾಯಂತ್ರಾಮ್ ನ ಕೊಡ್ಕು ತಿಸ್ಕೊಂವಸ್ಥೆ ಪಿಸುಸ್ತವ ಹ್ಮ್ ಓ ಟಿ ಪಿ ರಾಲೇದ್ಗದ
ಹ್ಮ್ ಸಸ ಬ್ ಆಫೀಸ್ ವಚ್ಚಿನ ಪ್ರಶಾಂತ್ ದಕ್ಷಣ
ಚನ್ನ
ಮ ಮತ್ ಲಡ ಬನ್ನಲ್ಲ ಅಲ್ಲ
ನವು ಚಸ ಮಾತ್ಲಡಲ್ಲ ಪ್ರಶಾಂತ್ಗೆ ಚಸಿ
ಫನ್ಿಸಿ ಮಾಡಲ್ಲಮ್ಮ ಪಕ್ಕ ಪಕ್ಕ ಅತ ಫೋನ್ಯರ
ಹ ಹ್ಮ್ ಮು ಮಾತಾಡಲ್ಲ ನವು ವಾಹನ್ ಕ ನೀ ಕೊಡುಕ್ಗನೆಫೋನ್ಚಿಸಿ ಮಾತಾಡಲ್ಲಾ
ಒ ಓಟಿ ರಾವೇದು ಫಸ್ಟ್ ಏ್ಸನಡ ಓಟ ಪ ಕ ಎತ್ತನಾಡು ಯಪ್ ಡೌನ್ಲೋಡ್ ಚಸಾನ ಅಂತ ಚಸನು ಓಟಿ ಪಿ ಒಚೆ ಸರ್ ಕನ್ನ ಹ ಹ್ಮ ಅಂದ ಕಡೆ ಒಂದುಬಯ ಹ್ಮ್
ಯ ಆಪ್ ಡೌನ್ಲೋಡ್ ಅಐದಾ
ಯಾಪ್ ಡೌನ್ಲೋಡ್ ಐಿ ಅಂತ ಯನ ಕ್ಲಾಸ್ ಗಳು ಎನ್ನಡು
ಅಯ್ ಕದಾ ಕದಕ್ಕಯಿ ಲಾ ಯ್ಯಪ್ ಡೌನ್ಲೋಡ್ ಅಯಿ ಊರ್ಕ ಕಾಲ್ ಚಿ ಕಾಲ್ ಪತದಲ್ಲ ಚೂಡು
ಹ
ಕಾಲಪೋ ನವು ಮಾಟ್ಾಡು ಒಂಡು ಮಾಟ್ಡನೆ
ಹ್ಮ್ ಹ್ಮ್
ನಕ್ಸ್ತದ ಅಮೌಂಟ್ ಒ ಅಕ ರಕೊಂಡು ರಲ್ಲೆ ಒಳು ರಜಿಸಸ್ರ್್ಕಂೆ ಾನ ನೀಕನ್ನ ಒಸ್ದೆ
ನಾಕನ್ನಸಂದ ಅಮಂಟು
ರರಿಜಿಿಸ್ಟರ್ ಆಕಂಟ ಯಪ್ ಉಂಟ ಾನ ಚಾು
ಹಾನ
ಹ್ಮಂ ಯ ಪುಣೋಳ ತನ ನ ಮಾತಾಡಚ್ಚಟ ಮನಕ ಕೊಸಾವಟ
ಓ ಓ ಸಿಿತ ನಾ ಆಪ್ ಡೌನ್ಲೋಡ್ು ಚೆಸ ದ
ಹ ಚಯಚ್ಚು ಮಾತಲಡಲ್ಲ ಅಂತೇ
ಹಾ
ವಳ್ತಾನ ವಳ್ತನ್ ದಾಂಟ್ಲ ಆಪ್ತಾನಂೇ ಮಾತಾಡಲ್ಲ
ನಞಪ್ೋನುಚ ಮಾತಾಡಲ್ಲಾನ
ಹ್ಮ್ ಹ್ಮ್ ಪದ ನಿಮಿಷಾಲ ಮುಪ್ಪೈ ಸೆಕೆಂಡ್ಲ್ಲ ಚೋಡ ಪದ ನಿಮಷಲ್ ಮುಪೈ ಸೆಕೆಂಡ್ಲ್ ಮಾತಾಡಲ್ಲ
ಪತ್ತು ನಿಮಿಷಾಲ ಮುಪ್ಪತ್ತು ಸೆಕೆಂಡ್ಸಾ
ಹಾ
ಅಂದೆ ಎಣ ಕಲ್ಸ ಮಾತಾಡ್ತೆ ವಸ್ಾಯ ಅಮೌಂಟ್
ಒ್ರ ಪದ ಕಾಲ್ಸ್ ಅಐತೆಗನೆ ವಸ್ದಟ ಪದ ಕಾಲ್ಸ್ ಅವಾಲಟ
ಪದಿಕಾಾಲ ಸವಾಲಾಂತ ಹ್ಮ ಎ
ಎನ್ನನ ಇಪ್ಪ ನೀವೆ
ನಾವ್ೆನ್ನೆನ ನೀ ತಗಲ್ಕು ನಾಲ್ಗು ಆಯದು ಅಂತೆ ಮಾಂಕಾಲ ತನ ರೆು ಸಾರ್ಲು ಮಾಲ ಮಾಂಕಲ್ ತನ ರೆು ಸಾರ್ಲು ಮಾತಾಡನಾಾನ ಇಪ್ಪು ನೀವು ಜಸ ಅಮೌಂಟ್ಸ್ದಾಕೆ ನ ನೀನ್ ಜಸ್ತಾನೇ ವತದಾ
ನೀ ಎನ್ ಲೆ ಅದು
ಹೌನ ಕ್ಲಾಸ್
ಅಟ್ಲ ಚಸ ಇನ್ನು ಇನ್ಕ ಹಂಡ್ರೆಡ್ ಔಟ್ ಗೋಯಿಂಗ್ ಕೀ
ಎನ ವೈ ಹ್ಮ್
ಅ ಮೇಲ್ ಕದವಸ್ತೆ ಮೇಲೆ ಎಟ್ಲ ಮೇಲ್ ರೋ ಒ ಕಾಲ್ ಕಾಲ್ ಕಾಲ್ ಐದು ನಿಮಷಾಲ ನಿಮಷಾಲಕ್ಕ
ಐದ್ ನಿಮಿಷ ಐದ್ ನಿಮಿಷ ಅಲ್ಲಿಸಿ ಅ ದಿನ
ಏಮಕ್ಕ
ಸಬ್ಮಿಟ್ ನಾ ನಡಿತೆ ಆಮ ನಡಿತೆ ಸಬ್ಮಿಟ್ ಏನ್ ನಾವ್ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲೇ ತೋಗೊಂತೈತೇ ಬಿಡಮ್ಮ ಅದ ಆಪ್ ಅಲ್ಲೇ ತೊಗೊಂತೈತ್ ಸಬ್ಮಿಟ್ ಅಂತ ಅ ಅದೇನ್ ಬ್ಯಾಡ ಬಿಡ್ರಿ ಮಾಡ್ರಷ್ಟೇ ಹತ್ತು ನಿಮಿಷ ಆದ ಮೂವತ್ ನಿಮಿಷ ಆದ್ಮೇಲೆ ಕಟ್ ಮಾಡ್ರ ಅಷ್ಟೇ ಅದೇನೆ.
ಹ್ಮ್ ಹೌನಾ ಫೋನಲ್ಲೆ.
ಗೊತ್ವಾ
ಹ್ಮ್
ಹ್ಮ